ಯಾಕೋ ನಿನ್ ಧ್ವನಿ ಫುಲ್ ಸ್ಮೆಲ್ಲುಗಕ್ಕೇಳುಸ್ತಿದೆ ಹ ಎಲ್ಲಿದ್ಯಾ
ಹೊರ್ರ್ ಬಂದಿದ್ದು ವಾಕಿಂಗ್
ಕುತ್ಕೋ ಕರೆಕ್ ಟಗ್ ಇರೋ ಜಾಗ್ದಲ್ಲಿ ಇದ್ರಲ್ಲೇನು ಕೇಳ್ಸ್ತಾಯಿಲ್ಲ ಹಿಂದೆ ಹ್ಮ ಸ ಧ್ವನಿ ಎಲ್ಲ ಬರ್ತಿದೆ.
ವರಗ್ ಬಂದ್ಬಿಟ್ಟಿವಿ ನಡ್ಕಂತ ಮಾಡ್ತ ಓಯ್ತಿದ್ದೆ ನಾ.
ಹ ನಿನ್ ಆ ಏಳ್ಬೇಕ್ತಾನೆ ನಂಗ್ ಇಲ್ಲಾಂದ್ರೆ ಮನನ್ ಪಿ ಜಿ ಗೋದ್ಮೇಲೆ ಫೋನ್ ಮಾಡ್ತಿದ್ದೆ.
ಹಾ ನಡ್ಕೊಂತ ಬರುದಿಲ್ಲ ಟೈಮ್ ಪಾಸ್ ಆಕೈತಿ ಹಿಂಗೆ ಅಂತ ಮಾಡ್ದೆನ.
ಹ್ಮ್ ನಾನು ಹಂಗೆ ಅಂ ಕಡೆ ಮಧ್ಯಾಹ್ನ ಅದೆ ಅವ್ನ್ ಅಂದ ಅವ್ನು ಹಗೆಲ್ಲ ಆಗಲ್ಲ ಪ್ರಾಬ್ಲಮ್ ಆಗ್ಬೊದು ಅಂತ ಅಂತಿದ್ದ. ಹ್ಮ್
ಅದಿಕ್ಕೆ ಫೋನ್ ಮಾಡ್ದೆ. ಹೂ ಕಣೊ ಊಟ ಮಾಡ್ದೆ ಚಪಾತಿ ಅನ್ನ ಸಾರು. ಇಯ ಪಲ್ಲೆ.
ಹಾ ಪಲ್ಯ ಪಲ್ಯ ಅದ್ ಏನೋ ಆಲೂಗಡ್ಡೆದ್ ಏನೋ ಮಾಡಿದ್ರು ನಾನ್ ಪಲ್ಯ ತಿನ್ನಾಕ್ ಹೋಗ್ಲಿಲ್ಲ ಹ ನಾನು ಅನ್ನದ್ ಜೊತೆ ಸ ಸಾರ್ ಇರ್ತೆದಲ್ಲ ಸಾರ್ನೆ ಚಪಾತಿ ಜೊತೆ ಹಚ್ಕೊಂಡ್ ತಿನೋ ಹಂಗ್ ತಿಂದೆ.
ಹ್ಮ
ತಿಂದೆ ಅನ್ನ ಸಾರ್ ತಿನ್ ತಿಂತಿದ್ದೆ. ಒಂತರ ಯಾಕೋ ಸೇರ್ಲಿಲ್ಲ ಬಿಸಾಕ್ ಕದ್ ನೋಡ್ಬಿಟ್ಳಲು ಅವ್ಳು ನೋಡಿ ಏನಕ್ ಬಿಸಾಕೋದು ಹಂಗೆ ಹಿಂಗೆ ಅನ್ದ್ಲು ನನ್ ಏನು ಮಾತಾಡಿಲ್ಲಾ ಸುಮ್ ನನ್ ಪಾಡಿಗೆ ನಾನ್ ಬಿಸಾಕ್ ಕಿ ತಟ್ಟೆ ತೊಳ್ಕೊಂಡ್ ಬಂದೆ.
ರೈಸ್ ಉಣ ಲೇನು.
ಹ್ಮ ಹು ತಿನ್ನಕ ತಿನ್ನೋತ್ತರ ಇರ್ಲಿಲ್ಲ ಅದು.
ಹ್ಮ್
ಒಂತರ ಚೆನ್ನಾಗಿರ್ಲಿಲ್ಲ ತಿನ್ನೋತರ ಇರ್ಲಿಲ್ಲ ಈಗ ತಿನ್ನೋತರ ಇದ್ರೆ ನಾನ್ ತಿಂತಿದ್ತಾನೆ ಆ ತಿನ್ನ ತರಾನೇ ಇರ್ಲಿಲ್ಲ ನಾನ ಏನ್ ಮಾಡ್ಲಿ ಹೇಳು.
ಹ್ಮ ನಮ್ದು ಅದೇ ಕಣ ಊಟ ಮಾಡತರನೆ ಇರ್ಲಿಲ್ಲ. ಉಣ್ಣು ಹೋಗು ಹೆಂಗೋ ಒಂದು.
ಹ ನಮ್ ಯುವ್ನ್ ಎಲ್ಲಿ.
ಬೌನ ಮೌನ ಇಲ್ಲ ಅವ್ನು ಮೋಕ್ ಕೊಂಡಿದ್ದ ಬಿಟ್ ಬಂದೆ ಅವ್ನ್.
ಹ್ಮ್ ಅವ್ನು ಒಂದ್ ಸ್ವಲ್ಪ ಬೇಜಾರಾಗಿರ್ಬೇಕ್ ಯಾಕೋ ಈ ಈ ನಡ್ವೆ.
ಏನ್ ಮಾಡೋದ್ ಹೇಳ್ ನಾವ್.
ಏನು ಮಾಡಕ್
ಸುಮ್ನೆ ಸುಮ್ನೆ ಬೇಜಾರತ ಅವ್ನೇ ಮಾತ್ ಅಂತನೆ ಅವ್ನೇ ಬೇಜಾರಕ್ಕನೆ.
ಹ್ಮ ಹಾ. ನಿಮ್ದು ಇದ್ ಆಯ್ತಾ ಹ ಹೇಳು ಹೇಳು ಹೇಳು.
ಮೊದ್ಲಿಗೆ ಕಾಡುಸ್ತಾನೆ.
ಹಾ ಹಾ ಅದೇ ಹಂಗೆ ಆಗದು ಹ್ಮ್ ತಿರುಗ್ ಕರ್ಸುದ್ರೆ ಬಯದು.
ಬಯ್ತ ಅಂತ ನಾವು ಯ ಇ ಮತಸುದ್ರಲೆ ನಿನ್ನ ಹಂಗೆ ಹಿಂಗೆ ಅಂತ ಕೈ ಬಿಡ್ತೀವಾ.
ಹ ಅದ್ ಅದೇನ್ ಆಗ್ ಬಿಡ್ತು ಮತ್ ಬೇಜಾರಾಗ್ ಕುತ್ಕೊಂಬಿಡ್ತು.
ಅವ್ನು ಇಲ್ಲೆ ಅವ್ನೆ. ಅವ್ ಗಣಿತ ಮಾಸ್ತೃ ಏನು ನಾಳೆ. ಕೊಡುವ ಅಂತ ಹೇಳನ ಅದು ಯಾವ್ದ ಪಿಡಿ ಎಫ್ ನೀನೇ ಕಳ್ಸಿದ್ದೆಲ್. ಏ ಐ ಟಿ ದ್ದು ಅಸೈನ್ಮೆಂಟ್.
ಯಾರಾರಿಗೆ ಏನ್ ಹೇಳ್ ಅಂತನ.
ಹ್ಮ್ ಹ್ಮ್ ಅವತ್ ಒಂದ್ ಸರಿ ಬರಕಿದ್ವಿ ನೋಡು ಕ್ಲಾಸ್ಗ್ ಕುತ್ಕೊಂದ. ನೀನ್ ನೀನ್ ಯಾರ ಪುರ ಹಾಕ್ಸ್ ಕಂಡಿದ್ವಿ.
ಹ ಅದೆ ಎಲ್ಲಾ ತಪ್ಪಿದೆ ಅಂತ ಏನೋ ಹೇಳ್ದಂಗಿತ್ತಲ್ಲ ಅವಾಗ್ ಯಾವಾಗೊ ಅದ್ರಗ್ ನಾನೆ ಎರಡು ಬರದಾಗಿದೆ ಅಂಗ ದ್ರ ಏ ಇದು ಎ ಐ ಟಿ ಅಂದ್ರೆ ಏನ್ ಬರೀ ಏನ್ ಮಾಡಿ ಏನ್ ಮಾಡ್ಬೇಕು. ಎ ಎ ಟಿ ಗ್ ಏನ್ ಮಾಡ್ಬೇಕು?
ಏ ಐ ಟಿ ಗೊತ್ತಿಲ್ಲ ಕಣ್ ಹ ಏ ಟಿ ಏನ್ ಮಾಡಬೇಕಣ ಅದೇ ನನಗೆ ಅದೇ ಅನ್ಸತ್ತೆ ಕಣ.
ಹ್ಮ್ ಎಲ್ಲಾ ಒಂದೆ
ಹ್ಮ್
ಹ್ಮ ಮತ್ತೆ ಇನ್ಯಾವ್ದ ಇಲ್ಲ ಅಲ್ಲ ಈ ಮಾಮೂಲಿ ಅದೇ ಇವತ್ತು ಪರೀಕ್ಷಾ ಆಯತಲ್ಲ ಅದರದ್ದೊಂದು ರೆಕಾರ್ಡ್ ಬರಿಬೇಕು ಹ್ಮ ಅಷ್ಟೇ ಇನ್ನೇನೆ
ರಿಸರ್ವೇಷನ್ನು ಕೇಳ್ತಾವ್ಳೆ.
ಕೇಳ್ಸ್ತಿದಾರ?
ಹ್ಮ ನನಿಗ್ ಮಾರ್ಕ್ಸ್ ಕೊಟ್ಟಿಲ್ಲ ಕಣ. ಖಾಲಿ ಬಿಟ್ಟದ ನೀನ್ ರೆಕಾರ್ಡೆ ತಂದಿಲ್ ನೀನು. ಪುಣ್ಯಾತ್ಮ
ಹ್ಮ್
ಬರ್ದಿಲ್ಲ ಏನೋ
ಬರ್ದಿಲ್ಲ ನಾಲ್ಕೇ ಬರ್ದಿರೋದು ನಾಲ್ಕು ಕರೆಕ್ಟ ಬರ್ದಿಲ್ಲ ಇವತ್ತು ಬರೋಣ ಅನ್ಕೊಂಡಿದ್ದೀನಿ ನೋಡ್ಬೇಕು
ಇದೇನ್ಲಿ ಕತ್ಲ ರೋಡ ಕಾಣ್ತಿಲ್ಲ
ಯಾ ಇದ್ರಲ್ಲಿದ್ದ ಎಲ್ಲಿದ್ಯಾ
ಏ ಇಲ್ಲೋ ಹಿಮಂಡಳ್ಳಿ ರೋಡಲ್ಲಿ ಹಿಮಂಡಳ್ಳಿ ಎಲ್ಲ ಇದು ಏನದು ಏಕೆ ಕಾಲನಿ ಕೆಳ ಬರುತ್ತಲ್ಲ ರೋಡು
ಆ ಕೆಜಿ ಕಾಲೋನಿ ಕೆಳಗ ಚಂದಸಂದ್ರಾತ್
ಹ ನಿಮ್ ಇದು ಹ ಪಟ್ಟ ಇ ಅಗ್ರ ರೋಡ್ ಇದೆಲ್ಲ ಅದು ಆ ರೋಡ್ ಸೈಡ್ ಕ್ರಶ್ ಈ ಕಡೆ ಸಳದ ರೋಡಗಿಂಗಳ್ಳಿ ರೋಡ್ ಹ ಆ ರೋಡ್ಲ್ಲಿ ಸ್ಟೈಟ್ ಬಂದು ಲೆಫ್ಟಿಗೆ ಕೆಳಗೆ
ಓ ಅಲ್ಫುಲ್ ಕತ್ಲೆ ಇರುತ್ತೆ
ಹ ಅದೇ ಯಾರ ಇರಲ್ಲ ಅ ಸೌಂಡ್ ಇರಲ್ಲ ಅಂತ ಬಂದಿ ಮತಂಗ ಅಂತ
ಅಲ್ಲಿ ಸೀದಾ ಚಂದ್ರ ಚಂದ್ರ ಕನೆಕ್ಟ್ ಆಗಕ್ ಮತದ ನಾಗೋಂಡ್ನಳ್ಳಿ ಹ್ಮ್ ಹುಷಾರಪ್ಪಲ್ ನೈಟ್ತ್ತು ಹ್ಮ್
ಅದಿಕ್ಕೇಏನು ಅಷ್ಟ್ ಕತ್ಲಿ ಕತ್ಲ ಐತಿ ಆದ್ರ ಗಾಡಿ ಅಡ್ಡಡಗದವ
ಏನ್ ನನ್ ಇದೊ ಐ್ ಮಾಡ್ಬಡ್ತನಪ್ಪಾ ಮೂವತ್ತು ಚೆನ್ನಾಗಿ ಎಲ್ ಮಾತಾಡ್ ಮಾತಾಡ್ಕೊಂಡ ಆಗಲ್ಲ ಹ್ಮ್ ಹಂಗ ಮಾಡ್ತೀನಿ ಅಷ್ಟೆ ಅಂದ್ರೆ ಈಗ ಐದ್ ಮಾಡಿದ್ರು ಬರ್ತ ಬರುತ್ತಾ ವಾ ನಾಳೆ
ನಾಳೆ ಬರ್ಬೇಕು ಈಗ ಎಷ್ಟು ಗಂಟೆಗೆ ನಾಳೆ ಎಂಟು ಗಂಟೆಗೆ ಕಾಲೇಜ್ ಇದ್ವಿ
ಹಾ
ನೀ ಎಷ್ಟ್ ಕಂು ಹೋಗೋದ ಪಿ ಜಿಗೆ ಹೊತ
ನಾಾನ ಇವತ್ತು ಬಂದೆ ಆಹ ಮುಗಿಸ್ಕೊಂಡು
ಮುಸೋಣ ಮಧ್ಯಾಹ್ನಕ್ಕೆ ಬಂತ
ಹಾ ಮಧ್ಯಾಹ್ನಕ್ ಬಂದೆ ಒಂದ್ ಹನ್ನೊಂದು ಇಲ್ಲ ಯಾವ್ದಕ್ಕ ಹೋಗಿಲ್ಲ
ಇದನ ಲಾಸ್ಟ್ ಕ್ಲಾಸ್ ಯಾವ್ದ ಇದಿದ್ದು ಯಾವ್ದ್ ಇರ್ಲಿಲ್ಲ ಡಿ ಎಂ್ ಎಸ್ ಲ್ಯಾಬ್ ಇತ್ತಲ್ಲ ಹ ಅಲ್ಲ ಡಿ ಎಂ ಎಸ್ ಲ್ಯಾಬ್ ಇತ್ತು ತೋ
ಹ್ಮ್ ಲ್ಯಭ ಆದ್ಮೇಲೆ ಯಾವ್ದು ಇರ್ಲೇ ಇಿಲ್ಲ
ಹ್ಮ ಹ
ಸೀದಾ ಲಾಸ್ಟ್ ಇತ್ತು ಲಾಸ್ಟ್ ಜಾವ ಅದ್ರ ಯಾರು ಅದ್ರ ಬದ್ಲು ಗಣಿತ ತಗೊಂಡರು ಯಾರು ಬರ್ ಬಂದಿದರು ಅನ್ಸ ಯಾರನು ಏನು
ಡಿ ಬಿ ಎಂ ಎಸ್ ಎಕ್ಸಾಮ್
ಅದ್ ನಾನು ಮುಂಚೆನೆ ಫಸ್ಟ್ ಬಂದಿದ್ದೆ ನಾನು ಎಲ್ರಿಗಿನ ಬರ್ದು ಬಂದ್ಬಿಟೆ ನಾನು.
ನಾನು ಬರ್ದ್ ಬಂದೆ ಹೊಯ್ ಇವ ಎಷ್ಟ್ ಮೂರೆನ ಕೊಟ್ಲಪ್ಪ ನಾಲಕಕ್ಕ. ಹಾ ಅದು ಪಾರ್ಶಲಿ ಟಿ ಮಾಡ್ತಿದಾರೆ ಅಂತ್ ಅಂತೇಳ್ ಅಂದು ಒಂದೊಂದು ಒಂದೊಂದು ಮಾರ್ಕ್ಸ್ ತಗಿ ತಳಮಿ
ಯಾರ ಹೇಳಿರೋದತರ.
ಅಲ್ಲ ಹಂಗ ಅಂತಾರೆ ಈಗ ಬಾಳ ಕ್ಲೋಸ್ ಇದ್ದೀವಲ್ಲ ನಾವು
ನ ಅದೇ ಒಬ್ಬರಿ ಗೊಂದು ಒನ್
ಹ್ಮ್ ನಮಿಗಲ್ಲ ನಮಿ ಲೋ ನನಿಗೂ ನಿನ್ನಿಗೂ ನೋ ನ್ಯೂಸ್ ಅವನಿಗೆ ಎಲ್ಲರಿಗೂ ಕಮ್ಮಿ ಕೊಟ್ಟವ್ಳೆ ರೆಕಾರ್ಡ್ ಅಲ್ಲಿ ವೈವಾ ವೈವಾನು ಒನ್ನೊಂದ್ ಮಾರ್ಕ್ಸ್ ತದಾಳೆ ಆದ್ರೆ ಯಾವರೆ ತರ್ಟಿನೇ ಬರುದುದು.
ಹ್ಮ್ ಹ್ಮ್ ಹೌದು ನಾನೀಗ ಪ್
ಅದೇ ಅಬ್ಸರ್ವೇಶನ್ ಬರಿ ಅಂದ್ಲು ನಾನು ಮ್ಯಾಮ್ ಲಾಸ್ಟಿಗ್ ತೋರ್ಸ್ತೀನಿ ಅನ್ ದೆ
ಹ್ಮ
ಹ್ಮ್ ಸರಿ ಅನ್
ನಾನು ಕೊನೆ ಮೂಮೆಂಟ್ ನಾಳೆ ಪರೀಕ್ಷೆ ಅಂದ್ರೆ ಹಿಂದಿನ್ ದಿನ ಹೋಗಿ ಬೆಳಗ್ಗೆ ಬೆಳಗ್ಗೆನ ಸೈನ್ ಹಾಸ್ಕಂತೀನಿ.
ಮಾಡ್ಬಕೋ
ಆಮೇಲ್ ಇದ್ ಅಂದ್ರೆ ತಂದಿಲ್ಲ ಅಂತೀನಿ.
ಅವ್ನು ಎಚ್ ಓ ಡಿ
ಹಾ
ಹ ಇದು ಕ್ವಶನ್ ಎಲ್ಲ ಕೇಳ್ತಾನ ರೆಕಾರ್ಡ್ ಸೈನ್ ಮಾಡಕಾರ.
ಓ ಹೌದು ಅವ್ರದೊಂದ್ ಸ್
ಹಾ ಸಿಲ್ಬೇಕಲ್ಲ ಎಚ್ ಓ ಡಿ ಸಿ ಇಲ್ಲ ಣ ನಮ್ ಸೈನ್ ಆಗಿಲ್ಲಲ್ಲ ಅಂದೆ ಇಲ್ಲ ಅಂತ ಹೇಳ್ತೇನಲ್ಲ ಸೈನ್ ಆಗಿಲ್ಲ ನಂದಿನ್ ಹಾ ಜಾವ ಮಾಡ್ಸ್ಬೇಕು ಸೀಲ್ ಹೊಡ್ಸ್ಬೇಕು ಆದ್ರೆ ಹ್ಮ ಸೀಲ್ ಓಡ್ಸ್ಬೇಕು ಸಿಲ್ ಓಡ್ಸ್ ಸ್ವಲ್ಪ ಅಂದ್ರೆ ಕ್ವಷನ್ಟ್ ಇರ್ತಾನವನು ಅದಿಕ್ಕೆ ನಾನು ಸುಮ್ ಬಿಟ್ಟೆ.
ಬಿಡು ಬಿಡು ಮಾಡ್ಸನ ಆಮೇಲೆ ಯಾವಾಗಾದ್ರು
ಹ್ಮ್ ಮಾಡಸ್ಬೇಕ್ ಇನ್ನು ಟೈಮ್ ಆಯ್ತಲ್ಲ ಲ್ಯಾಬ್ ಎಕ್ಷಮಕಿನ್ನು ಅದಕ್ಕೆ ಸುಮ್ ಬಿಟ್ಟೆನ್ ನಾನು
ಹ್ಮ್
ಮತ್ತ ನಾಳೆ ನಾಳೆ ನಮಗ ನಮಗೇನಿಲ್ಲ ಬಿಡು ನಮ್ದಿನ್ ಯಾವ್ದ್ ಉಳ್ದತಿ ಹಾಡ ಒಂದು ಉಳ್ದೇತಿ ಅಷ್ಟೇ.
ಹಡ ಹಡ ಒಂದು ಸೋಮವಾರ ಆಗ್ಬಿಡತ್ತ್ ಅದೊಂದು ಅದೊಂದ ಸೋಮವಾರ ಆಗ್ಬಿಟ್ರೆ ಮುಗೀತ ಅದೊಂದು ಎಷ್ಟ್ ಪ್ರೋಗ್ರಾಮು ಯ ಅದು ಇರದು
ಅದು ಗೊತ್ತಿಲ್ಲ ಐದ್ ಪ್ರೋಗ್ರಾಮ್ ಹೇಳಿದಾರ ಮ್ಯಾಮ್. ಐದಾ ಹಾ ಐದ್ ಹೇಳಿದಾಳೆ ಓ ಐದಲ್ಲ ಎಷ್ಟು ಟೋಟಲ್ ಆಗಿ ಏನ್ ಹೇಳಿದಾಳೆ ಪ್ರೋಗ್ರಾಮು
ಹಾ ಎಂಟ ಅದು ಅದು ಆಯ್ತು ಇದು ಮ್ಮ ಎರಡನೇ ಪರೀಕ್ಷೆಗೆ ಎಷ್ಟು
ಎಂಟಲ್ಲ ಕಣ ಹತ್ತೇಳಿದಾಣ ನಾನು
ಎಂಟೇನಪ್ಪಾ ಅವತ್ ಕಮ್ಮಿ ಹೇಳ್ದಂಗಿತ್ತು.
ಎಂಟೇಳನ ಎಂಟಲ್ಲಿ ಈಗ ನಾಲ್ಕು ಹೇಳದಂಗಾರ ಫಸ್ಟ್ನೆ ಸರಿ ನಾಲ್ಕ ಕೊಟ್ಟಿದ್ಲೇನ?
ಹ್ಮ್ ಫಸ್ಟ್ನೆ ಸರಿ ನಾ ಈಗ್ ನಾಲ್ಕಾ ನಾಲ್ಕರಾಗ ಎರಡು ಓದ್ದಿ ಎರಡು ಚುಟ್ಟಿ ಬರಿಬೇಕಷ್ಟೆ.
ಹ್ಮ್
ಈ ಜಾವ ಡಿ ವಿ ಎಂ ಮಾಡಸ್ತಾರ ಒಂದ್ ಒಂದ್ ತಾಸ ಒದ್ ನೆನಪಾನ ಬರಲ್ಲ. ಈ ಡಿ ವಿ ಎಂ ಎಸ್ ಬೆಳಗ್ಗೆ ಹೋಗ ಅದೇ ಸ್ವಲ್ಪ ಮಾರತೊಗ್ಬಿಟ್ಟೈತಿ.
ಹಾ ಹೌದು ನನ್ಗೂ ಹಂಗೆ ಆಯ್ತು ನೀ ನಿನ್ ನೋಡಿರ್ಲಿಲ್ಲ ಅಂದ್ರೆ ಇವು ತಪ್ ತಪ್ ಆಗ್ತಿತ್ತು ನಾನ ಏನ್ ಮಾಡ್ದ ಅಂದ್ರೆ ಬರ್ದೆ ಆ ಇದು ಟೇಬಲ್ ಕ್ರಿಯೇಟ್ ಮಾಡಾಯ್ತು ಅದಾದ್ಮೇಲೆ ನೋಟ್ ಪ್ಯಾಡಿ ಓಪನ್ ಮಾಡ್ದೆ. ಹಾ ನಂದು ಹಂಗೆ ಇತ್ತು ಅದನ್ನೇ ಅದನ್ನ ಫುಲ್ ಅದ್ರಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಟೇಬಲ್ ನೇಮ್ ಇ ಎಂ ಪಿ ಎಂಪ್ಲಾಯ್ ಕೊಟರದ್ ನ ಎಂಪ್ಲಾಯ್ ನೈನ್ಟೀನ್ ಅಂತ ಅಲ್ಲಿ ಕೆ ಟು ಕೆ ಟು ಅಂತ ಇತ್ತು ಆಮೇಲ್ ಈ
ಟಿನಲ್ ಎಂ ಪ್ಲಾಯ್ ಜೀರೋ ಒನ್ ಅಂತ ಕೊಟ್ಟಾರೆ.
ಹಾ ಹಂಗ್ ಕೊಡ್ಬೇಕು ನಾನು ಎಂಪ್ಲಾಯಿ ನೈನ್ಟಿನ್ ಕೊಟ್ಟ ಆಮೇಲೆ ಇ ಎಂ ಪಿ ನೈನ್ಟಿನ್ ಹತ್ತ ಕೊಟ್ಟೆ ಎಲ್ಲ ಕಡೆ.
ತೆನೆ ಬರೋಂಗಿಲ್ಲ. ಅದ್ರೆ ಎಡಿಟ್ ಮಾಡು ಹ ಅಲ್ಲಿ ಎಡಿಟ್ ಮಾಡಕ್ ಆಮೇಲೆ ಗೊತಾಯ್ತು ನಾನಗ ಸರಿ.
ಹ್ಮ್ ಬೆಳಗ್ಗೆ ಸಿಗ್ತೇನಿ.
ಹ್ಮ್.